ಹಲೋ ಯಾರ
ನಾ ಈ ಕಡೆಂದ ಮುಂಜೆ ಕಾಣಂತ ರೀ
ಹೌದ್ರಿ ನಾನ್ರು ಆನ್ ಸುದೀಪ್ ಸುದೀಪ್ ಸುದೀಪ್ ನಾನ್ ಕಣೋ ಸುದೀಪ ನಾನ್ ಕಣೋ
ಹಾ ಹೇಳ ಮಗ ಹೇಳಾಗ ಏನ ಮಾಡ್ತಿದ್ದೆ ಸುದೀಪ
ನಮ್ ಏನ ಇಲ್ ನೋಡ್ರಿ ನೀವ್ ಹೇಳ್ಬೇಕು ಎಲ್ಲಾ ನೀವ ಎ ದೊಡ್ಡ ಮನ್ಷೀರರಿ ನೀವ್ ಹೇಳ್ಬೇಕು ಇವಾಗ
ಚೆನ್ನಾಗಿದಯಾ
ಹ್ಮ್ ಹ್ಮ ಆರಾಮಿದೀ ನೀನು ಹ ಆರಾಮಿದೀ ನೀನು
ಹ ನಾನು ಫುಲ್ ಚೀತಾಲ್ ಪತಾಲ್ ಗೊತ್ತತ್ತಾನೆ ನಾನ್ ನನ್ ಗೊ ತ್ತಲ
ಕಣ ಗಿಚ್ಚುಗಲಿಗಿಲ್ಲ
ಏ ಮತ್ತೆ ಏನ್ ಸಮಾಚಾರ ಗರುವರುವೆ
ಮತ್ತ ಏನಲ್ ನೋಡ್ಬೇಕಕ್ ನೀನ್ ಹೇಳ್ಬೇಕು
ಚಾಗೆ ಕೊಡದಲ್ಪಾ
ಚಾ ಬರೋಣ ಹೊಲ್ಕೋಗಿ ಹೊಲ್ಕೋಗಿದ್ದೆ ಹೊಲ್ಕೋಗಿ ಬರೋಣ ಚಾಗಿ ಆಯ್ತಾ
ಏನಾಯ್ತು
ಛಾಖಾರಿ ಶಸ್ಗದೆನೆ ಹೋಗಿದ್ದೆ ಒಳಗ ಸತಿ ಸದಿ ತೆಗ್ದೆ ಹೋಗಿದ್ದೆ
ಹ್ಮ್ ಹ್ಮ್ ಹ್ಮ್ ಸರಿ
ಸರಿ ಹ ಗಿಡದಲ್ಲಿ ಇರ್ತದ ಕಿತ್ತ ಕು ಹಯ್ದು
ಹ ಗಿಡದಾಗ ಎಲ್ಲಿ ಇರ್ತದೆ ವಲ್ರ್ತಾನ ಇರ್ತದೆ
ಅದೇ ಹೊಲ್ದ ಗಿಡದ ಬಗ್ಲಾಗಿ ಇರುತ್ತಲ್ಲ ಅದೇಂಗೆ
ಓ ಆತರ
ಹ್ಮ್
ನೀವೇನ್ ಅಪಾರ್ಥ ಮಾಡ್ಕೋದ್ರಿ ನೀವು ನೀವ ಏನ ಅಪಾರ್ಥ ಮಾಡ್ಕೋದ್ರಿ ಅಂದೆ
ಹ್ಮ್
ಮತ್ತೆ ಏನ್ ಸಮಾಚಾರ ರೀ ಸುದೀಪ ಅವ್ರೇ
ಮತ್ತೆ ನಿ ಮುದಿದೆ ಏ ಎಲ್ಲಿ ಬಂದು ಎಲಿಗಿಲ್ಲ
ನೋಡೋಣ ಜೀವನ ಫುಲ್ಲ ಇದ್ದಂಗ ಚಿತ್ರರಪತ್ರಲ್ಲಿ ಇದ್ದಂಗ ದಾರಿ ಆಕಡೆ ತೋರ್ಸೋ ತಾ ಇರೋದಷ್ಟೇ
ಅದು ಡಿಗ್ರಿ ಏನ್ ಇದು ಇದಕ್ಕಯ್ದ್ರ ಅಂತಲ್ಲ
ಯದಕ
ಟ್ರಿಪ್ ಹೋಗಿದ್ರ ಅಂತ ಟ್ರಿಪ್ ಟ್ರಿಪ್ ಹೋಗಿದ್ರ ಅಂತಲ್ಲ ಡಿಗ್ರಿಗೆ
ಹ ಗುರು ಅದನ್ಯ ಕೇಳ್ತೆ ಬಿಡ ಗುರು ಅಕನ್ ಹೇಳಿ ಹೇಳಿ ಹೇಳಿ ಫುಲ್ ಸಾಕಗೋಗಿದ್ ನನ್ಗಂದ್ರನು
ಹೇಳೇಳ್ಬುರು ಎಷ್ಟ್ ಮಾಡ್ತಯಲ್ಲ ನೀಏನ್ ಹೇಳೇಕ
ಏ ಬಿಡೋ ದೂರ ಅಲ್ಲ ಮತ್ತೆ ಮತ್ತೆ ಹೇಳಿ ಹೇಳಿ ಏನ್ಕ್ ಮಾಡ್ಕೊಂಡ್ ಮಾಡ್ಕೊಂಡ್ ಸಾಕಾಗೈು ಮ ಕಣ ನೀರು ನೀರ್ ಬರ್ತಾವ ನೀರು
ಹೌದಾ
ಹಾ ಅಷ್ಟೊಂದು ಮೆಮರೀಸು
ಆಮಿಲ್ಲ
ನೆನಪುಗಳು ಸವಿ ಸವಿ ನೆನಪು ಸಾವಿರ ನೆನಪು ಅಂತ ಕೇಳಿಲ್ವಾ
ಕೇಳೇನಿ ಬಿಡು ಏನನ್ಗಿದೀ ಯಾವೋ ಇದ್ದೀರಾ ಏನ ಏನ್ ಸ್ವಲ್ಪ ಹೇಳಿರಿ ನಮಗನು ಗೊತ್ತಾಗತ್ತೆ
ಏಡ ಬೇಕಾದ್ರೆ ಹೇಳು ಕೇಳ್ತೀನಿ ಹೇಳ್ತೀನಿ ಅದು ಬಿಡ್ತುದೇ ಅದೇ ಹೇಳಿ ಹೇಳಿ ತುಂಬಾ ಬೋರ್ ಆಗೈತಿ
ನೋಡ್ಗುರ್ರುವೇ ಹೇಳು ಯಾವ ಯಾವ ಪ್ಲೇಸ್ ಏಲ್ಲ ಸ್ವಲ್ಪ ಹೇಳ್ರಿ ನಮ್ ನಾವು ನವಿತೀವಿ
ಯಪ್ಪಾ ಮುರುಡೇಶ್ವರ ಹೋಗಿದ್ವಿ ಕೋಲೂರು ಮುಕಾಂಬಿಕೆ ಹೋಗಿದ್ವಿ ಅದಾದ್ಮೇಲೆ ಟೆಂಪಲ್ ಹೋಗಿದ್ವಿ
ಹ್ಮ್
ಮತ್ತೆ ಹೋಗಿದ್ವಿ ಚಾಮುಂಡೇಶ್ವರಿ ತಾಯಿ ಬೆಟ್ಟಕ್ಕೆ ಹೋಗಿದ್ವಿ ಅಯ್ಯೋ ಒಂದ್ ದಿನ ಚಿಕನ್ ಮಾಡಿದ್ರೆ ಗುರು ಅಲ್ಲ ಒಂದ್ ದಿನ ಚಿಕನ್ ಚಿಕನ್ ಮಾಡಿದ್ರು ಮಾಡಿ ರು ಏನ್ ಕೆಳ್ತಯ ನಾ ಮಚ್ಚ ಮಾಡಿದ್ದ ಫುಲ್ ಸೈಕ್ ಕಾಗಿತ್ತು ಉಣ್ಣು ಅದ ಉಣ್ಣಾಕ್ ಕುಂತೀವಿ ನಕನ್ ಪೀಸು ಪೀಸು
ಪೀಸು ಅದು ಅದು
ಆರೀಫ್ ಸ ಅವರ್ ಹತ್ರಲ್ಲ ಆರೀಫ್ ಅವ್ರು ಏನ್ ಮಾಡಿದ ಅಂದ್ರ ಇಷ್ಟ್ ಕೆಜಿ ಅಂತ ತಾಂಬ್ರಷಾರ ಒಂದ ಒಂದ್ ಹತ್ತನ್ನೆರಡು ಕೆಜಿ ಒಂದ್ ಹತ್ತನ್ನೆರಡು ಕೆಜಿ ಅಂತ ತರ್ಸಿದ್ರು ಆದ್ರಲ್ಲಿ ಚಿಕನ್ ಇತ್ತು ಇತ್ತು ಇತ್ತು ಏನ್ ಕೇೇಳತಿ ಮಸ್ತ್ ಇರ್ತದೆ
ಹೌದಾ
ಹ್ಮ ಮತ್
ಮತ್ತ್ ಮತ್ತ್ ಏನ ಇಲ್ಲ ಅದು ಅದೇನ ಹೊಸದು ಇತ್ತು ಜಾಸ್ತಿ ಪೀಸ್ ಉಳ್ಳಿದ್ದು ಅಂತಲ್ಲ ಇನ್ನ
ಹಾ ಪೀಸ್ ಉಳದತ್ತು ಮತ್ತ ನಾವೇ ತಿಂದ್ದು ಹೋಗಿ
ಹಂಗೆ ರಾತ್ರಿ ಚಂಬಿಗಿಡಿದ ಅವನು
ಹಗೆ ಹಂಗ್ ಯಾಕೋ ಹೇಳ್ತಿಯ
ಹ್ಮ್ ಹ್ಮ್
ಇಲ್ಲ ಮತ್ತತ್ ತಿಂದ್ರರು ತಿಂದ್ರ ಅಂತ ಅಂದ್ರ ಅಲ್ಲ ಹಂಗಾಗಿ ಹೇಳತ್ತೆ
ಏ ಡಬ್ಬಗಿಬ್ಬಾ ಏಡಿಯಕ್ಕೆ ಅದೇನುಇದು ಅಂತ ಮಾಡಿದೆೇನ ಅದು ಅಯ ಕೇಳೋ ಮತ್ತೆ ಸುದ್ದಿ ಗುಲ್ಬರ್ಗ ಅಲ್ಲ ಬ್ಯಾಂಗ್ಳೂರ್ ತನ ಬಿಟ್ಟದ ಬ್ಯಾಂಗ್ಳೂರ್ ತನ ಹ ಮತ್ತೆ ಏನ್ ಸಮಾಚಾರ ಹೆಂಗದ ಜೀವ್ನ
ಹಾ
ಮತ್ತೆ ಏನಪ್ಪಾ ಹೊಲ್ದಾಗೆಲ್ಲ ಏನ್ ಹತ್ತಿ ಹಾಕಿರ ಏನ್ ಬೆಳಿ ಹಾಕಿರ್ಲಿ
ಹತ್ತಿ ಅಕಿವಿ ಹತ್ತಿ
ಏನ್ ಹಾಕಿರಿ
ಹತ್ತಿ ಹತ್ತಿ
ಹ ಹತಿ ರೇಟ್ ಜಾಸ್ತಿ ಇಲ್ಲ ಅಂತ ಹೇಳ್ತಾರಲ್ಲ ಹೌದಲ್ಲ
ಈಗ ಹೆಂಗನ ಅಲ್ಲಿ ಅದು ಮುಂಜೆಲ್ದ
ಹೌದೇನು
ಸುದ್ದ ಅಲ್ಲಾನ ಹಾಕಿ
ಹ್ಮ್
ಅದರಿ ಏನ್ ಮಾಡ್ತರಿ ನೀವ ಏನ್ ಮಾಡಿ ನೋಡ್ರಿ ಮತ್ತ ನಿಮ್ಗ ಏ ಮಾಡಿ ಏನ್
ನಾ ಏನ್ ಮಾಡಿಸತೀವಿ ಹಾ
ಊರಲ್ಲಿ ಬೆಳೂರುಗ ಹೌದಾ ಯಾವ್ದ ಊರ ಅಂದ್ರಲ್ಲ ಅದೇ ಗೊಂಂದನ ರ್ ಇಲ್ರಿ
ಹೌದೌದು ಹೌದುರು ಗಂಧಿನವರು ಗಂಧಿನವರ
ಮತ್ತೆ ನೋಡ ಸಮಾಚಾರ
ಹೇಳ್ಬೇಕ್ರೀ ಸಮಾಚಾರ ಏನಿಲ್ಲಲ್ಲ ಗ್ರಾಚಾರ ಒ ಕೃಷಿ ಮಾಡತದ
ಹೌದ್ರೆ ಅಂತ ಬರಿ ನಕಷ ಅಂದ್ರ ಇನ್ನೊಂದ ಆಚಾರ
ನೀ ಏನ್ ಮಾಡಡಮ್ರೀ ಮೈಬಬ ಅಂತಬ್ಬ ಬೋಳ್ಡ್ ಕತಾರ ನೀ ಕೂಡ ಸರಿ ಸರಿ ಅಂಗದ ಸರಿ ಸರಿ ಸರಿ ಅದು ಇಏರೋದ್ರ್ ಹೆಸರು ತಾಡ್ರ ಬರ್ತದ್ರೀ ಮಾತಾ ಆನಲ್ ಅದ ಅವನ್ಷ್ಟ ಅದ್ ಹೇಳಳ್ಬಾರ್ದ ಬಿಟ್ರಿ ಅದೇ
ಹುಡುಗರೆಲ್ಲ ಒ ಬಗ್ಗೆ ಹೇಳಿದಾರ ನ ಸು್ ಸು್ನೆ ಅಕ್ಕ ಕಸ್ಕ್ ಹೋಗತಾರತನ್ ಆದ್ರ ನನು ತುಾ ಬೇಜಾರತ್ ಮ ಮುನ್ಷಿಗೆ ಯಲ್ಲದ ಕೇಳದಂತಂಟ ಏನ್ ಮಾಡಂದೀ ಏ ಇರು ತ ಮ ನೀವ ಚತ್ ನೀವು ನನಗನ ದೋಸೆ ಅದೇನ್ ಇಲ್ಲ ಆದ್ರೂನು ಸ್ವಲ್ಪ ಅಲ್ಲ ದೋಸೆ ಅಂದ ನಾವ ಎಷ್ಟಂತ ಮಾಡ್ಕ ಹಲ್ಲಾದ್ರೆ ನೋಡ್ರಿ ಸ್
ಅವನ್ ಅವನ್ ಅವನ್ ಅವನ್ ಪರಿಸ್ಥಿತಿ ಹೆಂಗಿರುತ್ತೆ ಅವ ಮಾಡ್ತನ್ ನಮ್ದ ಒಂದಂದ ಒಂದ ತಪ್ಪ ಹೇಳೇಳ್ಬಾರ್ದ್ರಿ ನೀವು
ಅದು ಕಡದ ಮತ್ತ ಮ ಅನ್ನ ಸ್ವಲ್ಪ ಕಂಡ್ರೋ ಆಗದಲ್ರಿ ನ
ಅಲ್ಲ ಭಾಷೆ ಇರನ ಎಲ್ಲ ಎಲ್ಲ
ನಂ ಹೆಂಗ ಹೇಳಕತ್ರಿ ನಾವಿರ್ ಬಾಸವ್ರಿ ಅಂದ್ರೆ ಮತ್ತೆ ಮ ಇದು ರಾಜ ಪುರಸ್ಕಾರದ್ದು ಪುರಾಕ ಎ
ಏನ ಏನ
ರಾಜ್ಯ ಪುರಸ್ಕಾರದ ಪುರಸ್ಧತೆ ಬಂದಿದಲ್ಲ ಶಾಪದಾಗ ಹೇಗಿತ್ ನಿಮದ
ಚಲೋ ಐತ್ರಿ ನಮ್ದ ಹಾ ನಮ್ ದೋಸ್ತ್ ಬಂದಾರಿ ಮ ಜನ
ಹ್ಮ ಅದೇ ರೀ ಅದ ಬೈಬಬನವರು ಬಗ ಬಂದಿದ ಅವಾಗ
ಹ್ಮ ಬಂದಿದ್ದಾರೆ
ಚಡ ಸಕ್ಕಿದಾರಯ
ಎ ದಷ್ಟೇ ಸಿ
ಹ
ಆ
ಕೇಳ್ ಅ ಮೈಬೂಬೋರ್ ಆತರ ಹಾಕ್ಬಾರ್ದತ್ರಿಂದ ಮನ್ಸಿಗ್ ಬೇಜಾರ ಐತ್ರಿ ಬಾಳ
ಎಲ್ರಿ ಅದ್ ನಂಗ್ ಬಾಳ ಅ ತರ್ಸಿದ್ರಿ ಅದ ಎಲ್ರಿ ರಾತ್ ಬೆಳಗ್ಗೆ ಡಿಲೇಟ್ಡ್ ಬಿಟ್ಟಾರ ಹಾಕಂಡಿ
ಹ ಅದೇ ರೀ ಎಷ್ಟ್ ಮಂದಿ ನೋಡಿದ ಅಂತ ಹೇಳ ಕೇಳಂಟರಿ
ಇಲ್ರರಿ ನಾ ಸಿಂಗಲ್ ಬರ ಒಬ್ಬನಿಗೆ ಮನ್ಷ್ಯ ಮಾಡಿದ್ದೇವರಿ ಬೇರೆ ಯಾರು ನೋಡಿಲ್ಲ
ಹೌದಂದ್ರರಿ
ಹಾ ಪ್ರೈವೇಟ್ ಇಟ್ಟಿದ್ದಾರೆ ನಾವನ್ ಮನ್ಷಿ ಇಲ್ರಿ ನಾವ ಮನ್ಷ್ಯರಿ ನಾನ್
ಅ ನಾನ್ ಬೆಗಾದ್ರೆ ನೀರ್ ಹಾಕರಿ ಕಡಸ ಕುಂತತ್ರಿ
ಅದೇ ನಾನನ್ ದೇವಸ್ಥಾಾನ ಅಲ್ ಅದ್ ಕಿದ್ದೆ
ಹ ಓಕೆರ ಓೆ ಓಕೆ ಓಕೆ ರಿ
ಹಾೀ
ಮತ್ತೆ ಏನ್ ಆಡದ್ರರಿ
ಇ ಸ್ಟೇಟಸ್ ಬೆಳಗ್ಗೆ ಡಿಲೇಟ್ ಹೊಡದೆ
ಹಾ ಹಾ ಹಾ ಅ ರ
ಸಿಗಾಯದೀ ಅವನ ಡೇಟ್ಡ
ಹ್ಮ್ ಅದೇ ರೀ ನಾನ ಅಲ್ಲ ಮೇಲ್ ಬೇಗ ಫೋನ್ ಹಚ್ಚಿದಾಗ ಏನ ಇಂಪಾರ್ಟೆಂಟ್ ಅದಂತ ಫೋನ್ ಹಚ್ಚಿದಾರೀ ಎತ್ತಿದ್ರೀ ಅವ ಇದ್ರ ಅದು ತೋರ್ಸಿದ ತೋರ್ಸಿದ ನಕ್ಕ ನಕ್ಕ ಸಾಕೈತ್ರಿ ನನಗನ
ಎ್ದ ಅ ಆಡಣ ಬೇಕಿದ್ದೆ ಅವ ನಮ್ ದೋಸ್ತಿಗಳಿದ್ದಾರೆ ಅದೇ ಹೇಳಡ ಅಂತ ಅಂದಿದ್ದೆ ಅದೇ ಇಟ್ಟಿದ್ರ ಅವ
ಯಾವ ಸಾಗ್ರ ಅದು ಹಾ
ಇನ್ನೊಂದ ಇಟ್ಟಿದ್ದಾರೆ ಅದು ಮಯಿ ಮಿ ಇಡುತ್ತಿದಿದ್ದಾರೆ ಅದು ಏನೋ ಬ್ಯಾಡ ಅಂತ ಅನ್ಸ ಅಂತಾರೆ ವೈದ್ದಟ್ಟ ಅ್ರ ಅವ
ಅದೇ ಯಾವ ಸಾಂಗ್ ಇಟ್ಟ ಹೇಳ್ರಿ ಸ್ವಲ್ಪ ಇಟ್ಟಿದ್ ಸ್ಪ್ ನನ್ನ್
ಅದ ರೀ ನಮ್ ಹುಡಗಿ ಕನ್ಯಾ ಕೊಡ್ರಿ ಅದು ಅದಿತ್ ರರಿ ಅದು ಅಿ
ಹ್ಮ ನಾವಿಬ್ರುವಕನ್ನಕೊಳ್ಳೋರಿಗೆ ಜೀವಜ್ಯೋತಿ ನನ್ನ ಜೀವಜ್ಯೋತಿ ಅದಲ್ರರಿ
ಹಾ ಸರಿ ಅದೇ ಅದೇ ಇಡ್ತಿ ತವ್ರರಿ ಸರಿ ಸರಿ ಬಂತ ಅಂದ್ರ ನ ದೋಸ್ತ ಅದೇ ಇಡ ಅಂತ ಅಂತೇನ್ ಸರಿ
ಹ್ಮ
ಹಾ ರೆಸೇ ಅ್ತ ಹಡಲ್ಲಜೇ ಹಡ
ಅಲ್ರೆ ನಿ ಉರಾಗ ಮಳಿ ಹೆಂಗಾಗಿದ್ರಿ
ಮಳೆಲ್ಲ ಬೆಳಲ್ಲ
ಹ್ಮ್ ನಾವನ್ ನನ್ರಿ ಯಾಕ್ರಿ ಅಷ್ಟೊಂದಂದು ಇದಾಗಿದಲ್ರಿ
ಬೆಳಿ ಬೆಳಿ ನಾಟಕರಾಗ ಅವ್ರಿಲ್ಲ
ಹ್ಮ್ ಅಂದ್ರೆ ಎಷ್ಟು ದೊಡ್ಡದಾಗ್ರ ಬೆಳಿ
ಒಂದು ಜ್ನ್
ಮುಂದಗ್ ಏನ್ ಅಷ್ಟ ಆತೇನ್ರಿ
ಮ ನ ಮ ಆತಿತ್ತುದು
ಹಾ ಬೇರೆ ಕಡೆಾದ್ರೂ ಜೀವಿಸಡ್ರ ಅ ಕೇಳಾರೆ
ಹಾಗ ಆಗ ಕಡೆಗನ್ ಆಗ್ಯಾರ
ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ತ ಊಟ ಎಟ ಮಾಡಳೆದಲ್ಲ ರೀ
ಊಟ ಎಲ್ರರಿ ಹೊಲ್ದಾಗ ಮಾಡಿದ್ದ್ಯಾ
ಮಾಡಿದ ಅಡುಿಗೆ
ಬೆಳೆ ಇದು ಉಗುರಿ ರಟ್ಟಿ ಅನ್ನ ಉಂಟರಿೀ
ಜಪ
ಹಾ ರಸ್ತೆ ಉಟಿದೆ ಮಾಡ
ನತ ಡ ಹ
ಹ್ಮ್ ಮತ್ತೆ ನೈಟ್ ಮಾಡ್ಬೇಕು ಊಟ
ಇದೇನ್ ಮಾಡ್ಬೇಕು
ನೋಡ್ಬ ನೀ ಸಾಯಂಕಾಲ ನ ಹೆಂಗ ಹಿಂಗಾದ್ದೇ ನ ಕೇಳಳ್ಬೇಕುನ್ನ ಮನ್ಯಾಗ ಏನ ಅಂತಿಲ್ಲ ಹ್ಮ್ ಏನಡ ಸಮಾಚಾರ ಮತ್ತೆ
ಏ ನನ್ ಏನಾರಪ್ಪಾ ನೀನ್ೇ ಹೇಳಬ ಕೇಳ ಕೇಳಮ್ಮ
ಆರಾಮ ದ
ಹ ಅವ ಅವ್ನಿಗೆ ಏನ ಆಗ್ಯೋದು ಅವ ಚಲನನವ
ನೀವಸರ್ ಮನ್ಸ ಮಾಡ
ನೀವು ಸ್ವಲ್ಪ
ನಂಗ ಸ್ವಲ್ಪ
ನೀವ್ ಸ್ವಲ್ಪ ಊಟ ಗಿಟ ಮಾಡ್ರಲ್ಲ ಅಂದೆ
ಹಾ ಮಧ್ಯಾಹ್ನಕ್ ಮಾಡಲ್ರಿ ಅದೇ
ಕಾಲ್ ಮಾಡ್ತನಿ ಅದು ಕಾಲ್ ಮಾಡ್ತೀರಿ
ಓಕೆ ರ ಓಕೆ